ಹ
ಕೇಳಿಸ್ತಿದ್ಯಣ್ಣ ಊಟ ಮಾಡಿದ್ರ
ಇತ್ತಮ್ಮ ನಿಮ್ದು
ಹಓ ನಮ್ದು ಆಯ್ತು ಎಲ್ಲಿದ್ದೀರಾ
ಇಲ್ಲೇ ಕೇರಳದಲ್ಲಿ ನೀವು
ಹಾ ನಾನು ಇಲ್ಲೇ ಊರಲ್ಲ ಇದಿದ್ದೀನಿ ಕೆಂಚಿನೊಡ್ಡಲಿ ಆ ಜೋರನ್ನ ಪರವಾಗಿಲ್ಲ
ಸರಿ ಸರಿ
ಯಾವಾಗೋದ್ರೆನ ಊರ್ಗೆ ತೂ ಕೇರ್ಲಕ್ಕೆ
ಮೂರ್ ದಿನ ಆಯ್ತಮ್ಮ ಮೂರ್ ನಾಲ್ಕಕ್ ದಿನ ಆಯ್ತ ಮಂಗಳವಾರ ಬಿಿದೆ
ಹಾ
ಹ್ಮ್ ಇವತ್ ಮೂರ್ ದಿನ ಆಯ್ತು
ಹಾ ಕೆಲ್ಸಕ್ ಹೋಗ್ತಿದ್ದೀರಾ
ಇತ ಇದ್ವಿ ಪರವಾಗಿಲ್ಲ ಕೆಲಸ ಮಳೆ ಐತ ಸೈಡು
ಇಲ್ಲ ಅಣ್ಣ ಮಳ ಏನಿಲ್ಲ
ಸರಿ ಸರಿ ಅಮ್ಮ ಇಲ್ಲೇ ಸ್ವಲ್ಪ ತೂಲು ಮೋಡಾಕ್ ಕಣ ಇದೆ ಮಳೆ ಇಲ್ಲ ಸದ್ದಕ್ಕೆ ನ್ ಆಾರನೇ ತಿಂಗಳಿಂದ ಸ್ಟಾರ್ಟ್ ಆಗ್ಬಹದು ಬರ ತಿಂಗಂಗಳಿಂದ
ಕೆಲ್ಸ ಪರವಾಗಿಲ್ವಣ್ಣ
ಹಾ ಕೆಲ್ಸ ಪರವಾಗಿಲ್ಲ ಅಮ್ಮ ಡೈಲಿ ಸಿಗ್ತಾಯ್ತ ಹಯ್ತ ತಾ ಇದ್ದೀವಿ ಅಮ್ಮ ಮಗ ಇಬ್ರು
ಹ ಅಮ್ಮಂಗೆ ಪರವಾಗಿಲ್ವನಾ
ಹಾ ಪರವಾಗಿಲಾಮಾ
ಹಾ ಅಡ್ಗ ಊಟ ಏನ್ ಮಾಡ ಹ ಎಲ್ಲ ಎಲ್ಲಾ ಚೆನ್ನಾಗಾನ ಊಟ ಮಾಡಿದ್ ಾ ಏನ್ ಊಟ ಮಾಡಿದ್ರಿ
ನಮ್ದು ಮಧ್ಯಾಹ್ನ ಬಿರಿಯಾನಿ
ಹಾ ಹಾ ಟ್ ಇಲ್ಲ ಅಣ್ಣ ಇಲ್ಲೇ ಇದ್ರ ನಾವೆಲ್ಲ ಭಾನುವಾರ ಫ್ಯಾಮಿಲಿ ಶಿಫ್ಟ್ ಗಾಗ್ತಾ ಇದೀವಿ
ಸರಿ ಸರಿ ಇಲ್ಲಿ ಬೆಂಗ್ಗಳೂರಾ
ಹಾ ಬೆಂಗ್ಳೂರ್ಗೆ
ಸರಿ ಸರಿ ಅಮ್ಮ
ಹಾ
ಹ್ಮ ಮತ್ತೆನಮ್ಮ ಸಮಾಚಾರ ಮಗು ಚೆನ್ನಾಗತ್ ನಾಾವವು ಬರದು ಇನ್ನೊಂದ್ ಮದ್ವೆ ಒಂದ ಐತೆ ನಮ್ಮ ಮಾವನ್ ಮಗಂದು ಮದ ಬರ್ಬೇಕು ಇನ್ನ ಕರದ್ರೆ ಬರ್ಬೇಕು ಇಲ್ಲಾಂದ್ರೆ ಇಲ್ಲ ಇಲ್ಲ ಇರ್ತಿೀವಿ
ಹಾ
ಮಗು ಚೆನ್ನಾಗ ಆಯ್ತಾ
ಏನಣ
ಮಗು ಚೆಾಗೈತಿ
ಹಓ ಚೆನ್ನಾಗಿದ್ದಾಳ ಅವಳು
ಹ್ಮ್ ಸರಿ ಅಮ್ಮ
ಹ ಜೊತೆಯವ್ರಲ್ಲಾ ಅವತ್ತ ಹೋದ್ರಣ್ಣ
ಹಾ ಅವತ್ತೇ ಉಂಟು ಆತ್ತ ಗತ್ತಿಲ್ಲ ಎರಡ್ ದಿನ ಒಂದ್ ದಿನ ಇದ್ಬಿಟ್ಟು ಮಾರನೇ ದಿನ ಹೋದ್ರು ಊರ್ ಊರ್ ಬಂಬಟ್ಟ ಒಂದ ದಿನ ಇದ್ಬಿಟ್ಟು ಬಾರ ದಿನ ಒಂದ್ ಮಾರ ದಿನ ಬೆಳಿಗ್ಗೆ ಎದ್ದು ಹೋದ್ರು ಅಲ್ಗ ಹೋಗಿದ್ವಿ ಅಲ್ ತೋಟಕ್ಕೆ ಹೋಗಬಿು ತೋರ್ದಲ್ಲಿ ಇದ್ಬಿಟ್ಟು
ಹಾ
ಅಲ್ಲಿಂದ ಹೋದ್ರು ಒಂದ್ ದಿನ ಐದ್ಬಿಟ್ಟು
ಹ ಹೌದಣ ಇನ್ನೇನ್ ಹೇಳ್ಬೇಕಣ್ಣ ನೀವೇ ಇಲ್ಲ ಮಳೆ ಏನಿಲ್ಲ
ಜಿ ಎಲ್ಲಗಯತ
ಅಜ್ಜಿ ಇದು ಹಸ್ ಕರ್ಗ್ ಹೋಗಿದಿದ್ದಾರೆ ತಾತಾರ ಇಲ್ಲಿ ಕೆಲ್ಸ ಮಾಡ್ತಾ ಇದಾರೆ
ಸರಿ ಸರಿ
ಗಳ ಕೊಠಡಿ ತರ ತಗಿತಾ ಇದಾರೆ
ಹ್ಮ್ ಸರಿ ಸರಿಮ್ಮ ಸಂತೋಷ್ ಜಿ
ಅವರು ಅಲ್ಲೇ ಇದ್ದಾರೆನ ಎಲ್ಲ ಅಲ್ಲೇ ಇದ್ದಾರೆ ಕೆಲ್ಸ ಮಾಡ್ತಾ ಇದಾರೆ ಇನ್ ಬೆಂಗ್ಳೂರ್ಗ್ ಹೋಗ ಹಾ ಮಧ್ಯಾಹ್ನ ಹೋದ ರ
ಸರಿ ಸರಿ ಇಲ್ಲಿ ಹಾ ಅವ ಸ್ಕೂಲ್ ಸ್ಕೂಲ್ ಸೇರ್ಸಿಲ್ವಂತ ಇನ್ನು ಸೋಮವಾರ ಕಟ್ಬಿಡ್ರ ಅಮೌಂಟ್ ಎಲ್ಲ ಕಟ್ಬಿಡ್ರ ಅಂತ
ಇಲ್ಲ ಇನ್ನುೂ ಕಟ್ಟಿಲ್ವಂತೆ ಅಡ್ಮಿಷನ್ೇ ಸೋಮವಾರ ಅಂತಣ
ಸರಿ ಸರಿ ಅಮ್ಮ
ಅಡ್ಮಿಷನ್ ಸುಮಾರ ಇಲ್ಲ ವಿವೇಕಾನಂದ ಅಂತಲ್ಲಾ
ಸರಿ ಸರಿ ಎಲ್ಲಿ
ವಿವೇಕಾನಂದ
ವಿವೇಕಾನಂದ್ರ ಇಲ್ಲಿ ಆರಸ್ ದಡ್ಡಿಂದ ಮೆಳಗಡೆ ತಾನೆ ಆರಸ್ ದಡ್ಡಿಂದ ಕೆಳಗಡೆ
ಹ ಅರೆಸ್ ಡಿತ ಹ ಪೆಟ್ರೋಲ್ ಬಂಕ್ ಹತ್ರ ಗೌರಿಶಂಕರ ಮಂಟಪ ಇದೆಯಲ್ಲ ಅಲ್ಲಿ ಹಾ ಅಲ್ಲೂ ಚೆನ್ನಾಗಿ ಓದಸ್ತರೋಣ ಅಲ್ಲ ಚೆನ್ನಾಗಿ್ ಓದ್ತಾರೆ
ದುಡ್ಡುಗನ್ ಕಿತ್ಕೊಂಡ್ ಹಂಗಗೆ ಹೋಯ್ ಬರ್ತಾರೆ ನೀನಲ್ಲೇ ಓದಿದ್ದು
ಆ ಆ ವಿವೇಕಾನಂದ ಕಾಲೇಜ್ಲ್ಲಿ ಅಲ್ಲೇ ಹೋದಿದ್ದ
ಹ ಹಾ ಸರಿ ಸರಿ ಎಷ್ಟೇ ಗಣ ಕೊಡದಿದ್ಯಾ ಎಷ್ಟೇ ಕ್ಾಸ್ ಕಡೆ ಹದಿದ್ಯಾಾ
ಸೆಕೆಂಡ್ ಪಿ ಸಿ
ಸೆಕೆಂಡ್ ವಿಷದಿದ್ಯಾಾ ಆದ್ರೆ ನಿನ್ಗೂ ಒಂದ್ ಜಾಸ್ತಿ ಸಿಗುತ್ತೆ ಬೆಂ್ೂರ್ಗೆ ಹೋಯ್ತ ಅಂದ್ರೆ
ಓ ಈಗ್ ಪಾಪಗ ಒಂದ್ ಎರಡು ವರ್ಷ ಅ
ಆ ಪಾಾ ಪಾಪನೋಡ್ಡು ಮಗ ಪಾಪ ನೋಡ್ಕಲಕ್ಕ ಇದಿದ್ರೆ ಸಾಕು
ಅಮ್ಮ ಅಮ್ಮ ಹತ್ರ ಬಿಟ್ಬಿಟ್ಟ ಆಮೇಲೆ ಕೆರ್ಸ ಸರ್ಕೋಬೇಕ
ಸರಿ ಸರಿ ಹ್ಮ ಮತ್ತೆ ನಿಮ್ಗೆ ಏನಪ್ಪ ಅದ್ರೊಂದು ಕೆಸ ಸಿಗುತ್ತೆ ಸರ್ಕಬಹದು ಸೆಕಂಡ್ ಪೀಸ್
ಹಣ ನೀವೆ ಎಷ್ಟ ಹದಿದ್ರಣ್ಣ
ಹಾ ಒಂಬತ್ ನಿ
ಇಲ್ ಕೆಂಪಿನ ಇಟ್ಟಿನ
ಪೆಡ ಲಾವ್ ಒಂಬತ್ತು ಸೆಕೆಂಡ್ ಪೀಸ್ ನಾನು ಹೋದೆೆ ಸ್ ಅಷ್ಟು ಕೇವಿನ ದೊಡ್ಡಿ ಒಂದರಿಂದ ಆರ್ ಗಂಟ
ಹಾ
ಆಮೇಲೆ ಏಳು ಎಂಟು ಒಂಬತ್ತು ಎಲೆಮಳ
ಹ ಎಳಮಳೆ ಆದ್ರೆ ಐಸ್ಕೂಲ್ಾ
ಲ್ಲಿ ಕೆಳಗಡೆ ನಾವು ಮೇಲ್ಗಡೆ ಐತಲ್ಲ ಇದದು ಈದುೊಡ್ಡುಗೆ ಯಾವುದದು ಚಕ್ಕಾ ಚ ಅದು ಹ್ಾದ್ರ ಅದು ಹೊಸ್ತಾಗ ಕಟ್ತವ ಅಲ್ಲಿ ಒಂದ ಒಂದು ರೂಮ ಮಾತ್ರ ನ
ನಾನ ಅಲ್ಲೇ ಓದಿದ್ದು ನೀ ಐ ತಿಿಂದ ನ ೆಂತ್ ಅನಕ
ಹ ನಾನು ಆಮೇಲೆ ಏಳನೇ ಏಳನೇ ಕ್ಲಾಸ್ಿಂದ ಎಂಟು ಎಂಟನೇ ಕ್ಲಾಸ್ ಅಲ್ಲ ಹದೇ ಆರು ಏಳು ಎಂಟು ಆಮೇಲೆ ಒ ಒಂಬತ್ತು ಹತ್ತು ಕೊಳೆಗಗಳ
ಹಾ
ಹನ್ನೊಂದು ಹನ್ನೆರಡು ಮಾದ್ವರ ಕಾಲೇಜು
ಹಾ ಹಾ ಹಾ
ಆಮೇಲೆ ಬಿಟ್ಬಿಟ್ಟ ಹೋಗ್ಿಲ್ಲ ನಾನೇ ಚಕ್ಕರ್ ಓದ್ಬಿಟ್ಟೆ
ಯಾ ಕಡೆ ಓದ್ಬೇಕಕ್ತಾನೆ
ೀಲ್ ಮಾಡ್ತಾ ೋದ್ರ ಚನ್ನಾಗಿ
ಹೂದಿ ಓದಿದ್ರೆ ಎಲ್ಲ ಎಲ್ಲೋ ಓದಿರೋ ಹಡ್ಗಿ ಚೆನ್ನಾಗಿರೋ ಹಗಿ ಸಿಕ್ತಿದ್ಲು
ಆ ಹುಡುಗ ಸಿಗ್ತಾರಬ್ಬಾ ಅಮ್ಮ ಓದ್ಬಿಟ್ರೆ ಸಿಕ್ಬಿಟಾರ ದುಡ್ಡು ಮಡಿಗಿರ್ಬೇಕು ಓದ ಓದಕ್ಕಿಂತ ಓದಕ್ಕಿಂತ ಒಂ ಜಾಬೋ
ಹಾ ಹ ಅದೇ ಓದಿದ್ರೆ ಅದೆಲ್ಲ ಸಿಗುತ್ತಲ್ವಾ
ಇವವಾಗಿೇನನು ಕಮ್ಮಿ ಆಗೇನಿಲ್ವಾ ಲ್ಲ ಇವಾಗ್ಲುೂ ಇವಾಗ್ಲ ಕಮ್ಮಿ ಆಗಿಲ್ಲ ಬಲ ಇವಳು ಚೆನ್ನ ಜನ ಸಂ ಬಂದೇ ಮಾಡ್ಕೊಂಡಿದ್ದೀವಿ
ಹಾ ಇ ಎಷ್ಟು ಸಿಗುತ್ತಾನ ಇದಲ್ಲಿ ಹಾ ಹಾ
ಇಲ್ಲನು ಮಾಂಬೊೊಳ್ಳಿ ಅನೂರು ಸಾವಿರಪಿ ನಾನೂರು ಸಾವಿರಪಾಯ
ಹ ಹಾ ಹಾ
ಡೈಯ್ಲಿಿವಸ
ಅದೇ ಒಂದ್ ಸಾವಿರ ಆದ್ರೆ ತಿಂಗಳಿಗೆ ಮೂವತ್ ಸಾವಿರ
ಹಾ
ಖರ್ಚ ಎಲ್ಲ ಹೋದ್ರೆ
ಇಪ್ಪತ್ತನಕ್ಕೆ ನಲವತ್ತು
ಇಪ್ಪತ್ತಿನಕ್ಕೆ ನಾವ ಸಿಗುತ್ತಾ ಹಾ
ಅವ್ರಲ್ಲಮ್ಮ
ಹ ಅದೇ ದೊಡ್ಡ ಅಮ್ಮಂದಿಲ್ಲ ಾ
ಅಮ್ಮಂದ ಸೇರಿಸಿ ನಂದು ಸೇರಿಸಿ
ಅದು ಆರ್ದುು ಮನೆ ಕರ್ಚೇನೆ
ಅದೇನು ಅದೇನು ಅಷ್ಟೊಂದಂದು ಖರ್ಚೇನ್ ಇಲ್ವಲ್ಲ ಎಲ್ಲ ಅಲ್ಲಿ ಎಲ್ಲ ಅಲ್ಲಿಂದ ತಗೋಬರೋದಾಯ್ತು ಮದ ಮ ಬೆಳಗ್ಗೆ ಅವ್ರ ಕೊಡ್ತಾರೆ ಮಧ್ಯಾಹ್ನ ಅವರ ಕೊಡ್ತಾರೆ ನೈಟ್ ಮಾತ್ರ ತನ ನಮ್ದು ದೊ ನೈಟ್ಗೆ ನಮ್ಮಮ್ಮಂದ ಅಂದ್ರ ಒಂದು ನೂರು ರೂಪಾಯಿ ಖರ್ಚಾಗಗ್ಬಹುದು ಅಷ್ಟೇ ಎಂಗ ಯಾರು ಒಂದು ಎಡು ಸರ ದಿನಿಕ್ಕೆ ದಿನಕ್ಕೆ ಹತ್ತು ದಿನಕ್ಕೆ ಇಪ್ಪತ್ ಸಾವಿರ
ಹ ಇಪ್ಪತ್ತು ಸರ್ ಅಂದ್ರೆ ಕಚ್ಕ್ ಸಾಕು ಇನ್ನೇನ್ ಚೆನ್ನಾಗೆ ಕೆಲ್ಸ ಚೆನ್ನಾಗಿ ಸ್ಯಾಲ್ರಿ ಸಿಗುತ್ತೆ
ಹ ಮತ್ತೆ ಇನ್ನೇನಪ್ಪ ಏನ್ ಹುಡ್ಗಿರೋ ಮ್ ಮದ್ವೆ ಮಾಡ್ಕೊಬೇಕಿತ್ತ ಅಂದ್ರೆ ದುಡ್ ಮಡಗಿದೀವಿ ಸಿಗ್ಬೇಕಲ್ಲಾ ಆತರ ಕ್ಯಾರೆಕ್ಟ್ರಲ್ಲಿ ನಮ್ ಬೆಂಗಗಳೂರಲ್ಲೇ ಇರಬೇಕು ಬೆಂಗ್ಗಳೂರಲ್ಲಿ ತಥರ ಸಂಪಾದನೆ ಮಾಡಕ್
ಹೌದೌದು ಆದ್ರೆ ಈಗೆಲ್ಲವರ್ಗಿರೋ ಬೆಂಗ್ಳೂರಲ್ಲ
ಹ ಬೆಂ್ಗಳೂರ ಳ ಜಾಸ್ತಿ ನಾವು ಬೆಂಗಳೂ ಇಲ್ವ ಅಲ್ಲ ಕೇರಳದಲ್ಲೇ ಇದೀವಿ
ಹ
ಅಲ್ಲೇನು ಸುಮ್ಮನೆ ಅವ್ರ ದುಡಿಯಕ ಕಕೋ್ತವ ಮನೇ ಇದ್ರೆ ಸಾಕುವ ಹ ಅಡ್ಗೆ ಅಡ್ಗೆ ಮಾಡ್ಕೊಂಡು ಮನದ ಸಾಕು ಅದಕ್ಕೂ ಎಲ್ಲ
ಈಗೆಲ್ಲ ನೋಡಿದೀರಾ ಅಂತ ಹೇಳಿದ್ರಲ್ಲ ಫಿಕ್ಸ್ ಆಗಿಲ್ವಣ ಅದು
ಎಲ್ಲ ಅು ಇಂದು ಮುಂದೆ ಹಂಗೆ ಆವತ್ತು ನಾಳೆ ಹಿಂಗೆ ಹಂಗೆ ಹಂಗೆ ಅಂತವ್ರೆ
ಅದ ಯಾರೋ ಮಾವನ್ ಮಗಳು ಅಂತ ಹೇಳದ್ರಲ್ಲ ಹತ್ತೆ ಮಳ ಮಾಡನು ಅತ್ತೆ ಮಗಳು ಯಾರು ಅಂತ ಹೇಳಿದ್ರಿ ಲಾಸ್ಟ್ ಟೈಮ್ ಬಂದಾಗ
ಮತ್ತೆ ಮ ತಯಾರ ಇಲ್ವಲ
ಅದೇ ಫೋನ್ ಮಾಡ್ತಾಳೆ ಅವಳೆ ಅಂತ ಹೇಳಿಲ್ವಾ
ಅವರ ಹ ಅದು ಅತ್ತೆ ಮಳೆಲ್ಲ ಹೌ ಅ ನಮ್ಮೂರಲ್ಲೇ ಇದ್ರು ಸ್ವಲ್ಪ ದಿನ ಕತ ಅಂತ ಹೇಳ್ರರು ಹೂ ಅಂತ ಹೇಳಿದ್ರೆ
ಹಾ
ತಿರುಗಾಡ್ದ ಇಲ್ಲಾ ಅಂತಲ್ಲ
ಹಾ
ಬಟ್ ಅವ್ರಗ ಏನಯ್ತೋ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ನಾವು ಬೇರೆಕ ಎಷ್ಟು ಹಂಗಿ ಹಿಂಗ ಅಂದ್ಬಿಟಲ್ಲ
ಇವಾಗ ಮತ್ತೆ ಹೋಗ್ ಬಂದಿದ್ರಂತಲ್ಲ
ಮತ್ತೆ ಒಬ್ಬಂದು ದಿಲ್ಲಿಗೆ ನಗರ
ಹಾ ಅದು ಫಿಕ್ಸ್ ಆಗಿಲ್ವಾ
ದು ಇನ್ನೊಂದು್ ಮೂ ಇನ್ನೊಂದು ವಾರದೆಲ್ಲ ಗೊತ್ತಾಗಿ್ಬಿಡುತ್ತೆ
ಹಾ ಹುಡ್ಗಿ ಹೆಂಗಿದಾರ ನಾನ್ ನೋಡಿದ್ರ
ಹ್ಮ್ ಚೆನ್ನಾಗ ಐತೆ
ವಾ ಫೋಟೋ
ಹ್ಮ್ ಫೋಟೋ ಗಿಟ್ ಅಲ್ಲ ಕಳಸಿಲ್ಲ ಇನ್ನುೂೇ
ಹಾ
ಸರಿ ಹಯ್ತ ನೋಡ್ಕಬರಬೇಕು ಸರಿ ಹಯ್ತ ಮಾತು ಕತೆ
ಹ ಆದ್ರೆ ಇನ್ನೊ ನೆಕ್ಸ್ಟ್ ೈ್ ನೆಕ್ಸ್ಟ್ ಟೈಮ್ ಹೋಗಂದ್ರೆ ಫೋ ಫೋಟೋ ಎಲ್ಲ ತಗಸ್ಕೊಂಡು
ಹ ಅವರು ನಾಳೆ ನಾಳಿದ್ದು ಬಾ ಅಂತಿರೋದು
ಹಾ
ನೋಡೋಣ ನಾಳೆ ನಾಳಿದ್ದಾದ್ರೆ ಹೋಗೋಣ ಇಲ್ಲಾಂದ್ರೆ ಇಲ್ಲ
ಹಾ ಹೋಗಿ ಚೆನ್ನಾಗಿ
ನೋಡ್ಬಿಟ್ಟು ಬರ್ಬೇಕು ಮೂರ್ ಸಾರಿ ಹೋಗಿದೀ್ರೆ ಮೂರ್ ಸರಿ ನೋಡಿದ್ದೀನನೆ
ಹಾ ಮತ್ತೆ ಮೂರ್ ಸರಿ ಹೋಗ್ಬಿಟ್ಟು ಫೋಟೋ ತಗಸ್ಕೊಂಡಿಲ್ವಾ
ಸ್ವಲ್ಪ ತುಂಬಾ ಬಡವರು ಅವರ ಹತ್ರ ಮೊಬೈಲ್ ಇಲ್ಲ
ಹ ಹಾ ಹಾ ಹಾ ಯ ಅಂದ್ರೆ ನಮ ಕ್ಯಾಸ್ಟ್ ಅಲ್ವಣ್ಣ ಅವ್ರು
ಇಷ್ಟಲ್ಲ ನಮ್ ಕ್ಯೂ ಕಳ ಇಟ್ಟಕ್ಕೆಷ್ಟು
ಹ
ನಮ್ ಕ್ಯಾಸ್ಟ್ ಅಲ್ಲ
ಹಾ ಹಾ ಹಾ ಹಾ ಹಾ ಹಾ ಹಾ
ಅಂದ್ರೆ ಈ ಬೇರೆ ಇದ್ ಬಿಟ್ಬಿಟ್ಟು ನಮ್ಮು ಕ್ಕಲಾಟಿ ಇರೋದ ಒಂದು
ಹಾ
ನಮ್ಮ ನಾಗೇಂದ್ರ ಗೊತ್ತಾ ನಿನ್ಗೆ ನಮ್ಮವನ್ ನಮ್ಮವನ್ ಮಗ ನಾಗೇಂದ್ರ ಅನ್ಬಿಟ್ಟು
ಗೊತ್ತಿಲ್ಲ ಅವರು ಯ ಅ
ಮತ್ತು ಅವ್ರನು ತಿ ಅವ್ರು ಕರ್ಕ ಬಂದಿದ್ದ ಅವರುೇ
ಹ ಹಾ ಹಾ ಹಾ ಹಾ ಹ ಹಾ ಕೊಡ್ತೀವಿ ಅಂದ್ರಣ್ಣ ಅವ್ರು
ಹೇಳಿದಿದ್ದಾರೆ ಇನ್ನು ದುಡ್ಡು ಬೇಕಂತ ಹೇಳಿದ್ರು ನಾನು ಬೇಕಾರ ಕೊಡ್ತೀನಿ ಅಂತ ಹೇಳಿದೀನಿ ಇನ್ನು ಏನು ಮಾತಾಡಿಲ್ಲ ಇವತ್ತು ಇಲ್ಲಾಂದ್ರೆ ನಾಳೆ ನಾಳಿದ್ದು ಗೊತ್ತ್ಬಡೆ ಏನ್ ಮೂಮೆಂಟು ಅಂತ
ಗತ್ತ ಫಿಕ್ಸ್ ಫಿಕ್ಸ್ ಆದ್ರೆ ನಮ್ಗೊಂದ್ ಮದ್ವೆ ಸಿಗುತ್ತೆ
ಹ ಹ ಕಾಯ್ರ ಅಂತ ಸಿಗುತ್ತೆ ಸಿಗುತ್ತೆ ಕಾಯರಿಿ ವೈಟ್ ಮಾಡೋಣ ಇವನ್ಗೆ ನಮ ರಾಜು ಏೋಫಿಸ್ಯ
ಏ ಇಲ್ಲಾನ ಯಾವಡಗ ಸಿಕ್ತಾರ ರಾಜಗೀಗ
ಪ್ಪು
ಏ ಇಲ್ಲ ಇಲ್ಲ ಇಲ್ಲ ಆ ಇಲ್ಲ ಅವಳಿಗೆ ಹಾಗ ಬೇಡಂದ್ರು
ಸರಿ ಸರಿ ನೋಡಿ ಅವ್ರಗ ಇನ್ನು ಇನ್ನು ಬೇಗ ಮದ್ೆ ಮಾಡಿ ಅವನಗೂಪ ಹುಡುಗಿಲ್ ಸಿಗಲ್ಲ ಹ್ಮ್ ನೋಡ್ಬ ಮದ್ುವವೆ ಮಾಡಿ
ದವಶ ನಕ್ಕ್ಷ ವರ್ಷ ಮಾಡೋಣ ಅಂತಿದೀವಿ ಏನ
ಎಡು ಹಡುಿಕಿ
ಅಂದ್ರೆ ಹುಡ್ಕಿಲ್ಲಾ ಹುಡ್ಕ್ಬೇಕೇ ೂ ಇನ್ನು ಮುಂದೆ
ಸಸನ್ ಮುಂದೆ ಹುಡುಕದ ನಾನ್ ತಾತನ್ ಕಿ ನ ಪುನರ್
ಹೊ ತಾತಂಗಿ ಅವ್ರೇ ಹೇಳಿದ್ರೆ ನೀವು್ ಫಸ್ಟ್ ದುಡ್ ರೆಡಿ ಮಾಡ್ಕ ಳೆ ಆಮೇಲೆ ಹುಗಿ ನಡ್ರ್ತವಿ ಅದಂತ
ಸರಿ ಸರಿ ಹಾ ಅದ್ ಮಾಡಿ ಫಸ್ಟ್ ದುಡ್ಡು ರೆಡಿ ಮಾಡಿ ಕ ಸ್ವಲ್ಪ ದ ಗ್ರ್ಯಾ್ ಆಗ ಮಾಡೋ ಲಾಸ್ಟ್ ಮದ್ವೆ
ಹ ಲಾಸ್ ಅಲ್ವಾಾಗ ಬ್ರ್ಯಾಂಡ್ಗ ಮಾಡೋಣ ಅಂತ
ಮಾಡ್ಬಿಡಣ ಸ್ವಲ್ಪ ದುಡ್ಡು ಒಂದು ಹ ಲಕ್ಷ ಮಡಕೊಂಡ್ರೆ ಸಾಕು ಹ್ಮ ಯಾವದಕ್ಕೂ ಆಗಲ್ಲ ಹೇಳ್ದಂಗೆ ಹೆಂಗಿರೋ ಒಂದು್ ಇ ಇಪ್ಪತ್ತರಿಂದ ಇಪ್ಪತ್ತೈದು ಬೇಕು